ಹಲೋ ಸರ್ ನಾವು
ಯಾರು
ಚಾಮ್ರನ್ ನಗರದಿಂದ
ಹೇಳಿ
ನಾವ ಒಂದು ಕೋಚಿಂಗ್ ಸೆಂಟು ಸೇರ್ಕಬೇಕಾಗಿತ್ತು ಸರ್
ಸರ್
ಕೋಚಿಂಗ್ ಸೆಂಟರ್ ಸೇರ್ಕಬೇಕು ಸರ್ ನಾವು
ಏನ್ ಕೋಚಿಂಗ್ ಸೆಂಟರು ಸರ್
ಸರ್ ಇಂಡಿಯನ್ ಇಂಡಿಯನ್ ಆರ್ಮಿ ಚ ಸರ್
ಇಂಡಿಯನ್ ಆರ್ಮಿ ಸೇರಬಕಂತಿದೀರಾ ಹಾ ಹೇಳಿ ಹೇಳಿ ಸರ್
ಸರ್ ಇವಾಗ ಅದ್ರ ಬಗ್ಗೆ ಹೆಂಗ್ ಪ್ರಿಪೇರ್ ಆಗ್ಬೇಕು ಏನು ಅಂತ ಹೇಳ್ಕೊಡರ್ ಸರ್ ಮ್ಯಾಚ್ಸ್
ಹಾ ಹಾ ನೀವು ಏನ್ ಓದ್ಕೊಂಡರದ ಸರ್
ನಾವು
ಹಾ
ಹ ಜಾಸ್ತಿನೂ ಓದಕೊಂದಿಲ್ಲ ಸರ್ ನಾವು ಟೆಂತ್ ಮಾಡಿದೀವಿ ಸರ್ ಕ್ವಾಲಿಫಿಕೇಶನು. ಟೆಂತ್ ಟೆಂತ್ ಮಾಡಿದೀವಿ ಸಾರ್ ಟೆಂತ್ಲಿ ಪರ್ಸೆಂಟೇಜು ಕನ್ನಡದಲ್ಲಿ ಒಂದ್ ಅರವತ್ತು ಸರ್ ಇಂಗ್ಲಿಷ್ ಸಬ್ಜೆಕ್ಟ್ ಒಂದ ಅರವತ್ತು ಸರ್ ಮ್ಯಾಕ್ಸ್ ಒಂದ ಫೋರ್ಟಿ ಫೈವ್ ಸರ್
ಹ ಹಾ ಅದ್ಭುತ
ಅದ್ಬಿಟ್ಟು ಸೈನ್ಸ್ ಅಲ್ಲಿ ಅದು ಫಿಫ್ಟಿ ಸರ್ ದೋಸೆದ ಒಂದು ಅದು ಫಿಫ್ಟೀನ್ಸ ಸಿಕ್ಸ್ಟಿ ಒಟ್ಟು ಸೆವೆಂಟಿ ಫೈವ್ ಪರ್ಸೆಂಟೆಜ್
ಒಟ್ಟು ಒಂದು ಎಪ್ಪತ್ತೈದು ಪರ್ಸೆಂಟ್ ಸ್ಕೋರ್ ಆಗಿದೆ.
ಹಾ ಸರ್ ಇವಾಗ ನಾವು ಈ ನಂಗ ಈಗ ಏಜ್ ಇರೋದು ಟ್ವೆಂಟಿ ಸರ್ ಇವಾಗ
ಟೂ ಟ್ವೆಂಟಿ ನಾ ಸರ್
ಇವಾಗ ನಾನು ಅಗ್ನಿ ಯಾವ್ದಾರ ಇಂಡಿಯನ್ ಆರ್ಮಿ ಸೇರ್ಬೇಕು
ಒಟ್ಲಿ ಇಂಡಿಯನ್ ಆರ್ಮಿ ಸೇರ್ಬೇಕು ಇ ಯಾವ್ದಾರರು ಸರಿ ನಿಮ್ಗೆ ಜಾಬ್ ಇಂಡಿಯನ್ ಆರ್ಮಿದ ಆಗಬೇಕು ನಿಮ್ಗೆ ಎರಡ್ ತರ ಅವಕಾಶ ಇದೆ. ನೀವು ಟೆಂತ್ ಆಗಿರೋದ್ರಿಂದ
ಏನ್ ಸರ್
ಟೆಂತ್ ಆಗಿರೋದ್ರಿಂದ ನೀವು ಎರಡು ಎಕ್ಸಾಮ್ ಬರಕೆ ಇಲ್ಲಿ ಎಲ್ಲಿಜಿಬಲ್ ಇದ್ದೀರಾ
ಹಾ ಸರ್ ಯಾವ್ದ್ದು ಬರಿಬೋದು ಸರ್ ಹಾ ಸರ್
ಇಪ್ಪತ್ತೆರಡರ ತನಕ ಅವಕಾಶ ಇದೆ ಎರಡ್ ಸ ಇದೆ ನಿಮ್ ಏಜ್ ಇಪ್ಪತ್ತೆರಡು ಆಗ ತನಕ
ಇಪ್ಪತ್ತೆರಡಾ ಇಪ್ಪತ್ತೆರಡುದು ಆಗವರೆಗೂ ಸರ್ ಹಾ ಸರ್
ಎಸ್ ಎಸ್ ಸಿ ಜಿಡಿ ಅಂತ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನವರು ಎಕ್ಸಾಮ್ ಕರೀತಾರೆ ಜಿಡಿ ಹಾ ಈ ಅಗ್ನಿವಿರು ಇಂಡಿಯನ್ ಆರ್ಮಿ ಅಂತಾನೇ ಇದೆ ಜಾಯಿನ್ ಇಂಡಿಯನ್ ಆರ್ಮಿ ಡಾಟ್ ನಿಕ್ ಅಂತ ವೆಬ್ಸೈಟ್ ಇದೆ ಅವರೇ ಕರಿತಾರೆ ಎಕ್ಸಾಮ್
ಹಾ ಸರ್
ಎರಡ್ ತರ ಇದೆ ನೀವು ಇದಲ್ಲಿ ಯಾವ್ದರ ವೇಡ್ರಲ್ಲಿ ಯಾವ್ದು ಪ್ರ ಯಾವ್ದದು ಆಗ್ಬೇಕು ಅನ್ಕೊಂಡಿದೀರ ಹೇಳಿ
ಸರ್ ಅಗ್ನಿವಿರ್ ಆಗ್ಬೇಕು ಅಂತ ಸರ್ ನಾವು
ಅಗ್ನಿವಿರ್ ಆಗಬೇಕು ಅಂತಂದ್ರರೆ ಕೋಚಿಂಗ್ ಸೆಂಟರು ಬೇಕಾಗುತ್ತೆ ಸರ್
ಬೇಕಾಗುತ್ತ ಸರ್
ಹಾ ಬೇಕಾಗುತ್ತೆ ನಿಮ್ ನಿಮ್ಗೆ ಮೂರ್ ತಿಂಗಳು ಕೋಚಿಂಗ್ ತಗೊಂಡ್ರೆ ನೀವು ಆರಾಮ್ಸೆ ಪಾಸ್ ಆಗ್ಬೋದು ಸರ್
ಸರ್ ಯಾವಾಗ್ ಬಿಡ್ತಾರೆ ಸರ್ ಅದನ್ನ
ಅದು ವರ್ಷದಲ್ಲಿ ಅಗ್ನಿವೀರು ವರ್ಷದಲ್ಲಿ ಪ್ರತಿ ಸಾರಿನೂ ಕಾಲ್ ಮಾಡ್ತ ಸರ್
ಯಾವಾಗ್ ಮಾಡ್ಬೋದು ಸರ್ ಮಿನಿಮಾಮ್ ಒಂದು ಟೈಮ್ ಸರ್
ಪ್ರತಿ ವರ್ಷನುವೆ ಫೆಬ್ರವರಿ ಇಲ್ಲ ಮಾರ್ಚ್ ಆ ಟೈಮ್ ಅಲ್ಲಿ ಕಾಲಾಗುತ್ತೆ ಎಕ್ಸಾಮ್ ಜೂನ್ ಜುಲೈ ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ನೆಡಿತಾ ಇರುತ್ತೆ ಸರ್ ಎಕ್ಸಾಮ್ ನೆಡಿ ಎಕ್ಸಾಮ್ ಹೆಂಗಿರುತ್ತೆ ಅಂದ್ರೆ ಪ್ಯಾಟ್ರನ್ ಪಫೋಸ್ಟ್ ರಿಟರ್ನ್ ಎಕ್ಸಾಮ್ ಇರುತ್ತೆ ರಿಟರ್ನ್ ಎಕ್ಸಾಮ್ ಇರುತ್ತೆ
ರಿಟರ್ನ್ ಎಕ್ಸಾಮ್ ಅಂದ್ರೆ ಸರ್
ರಿಟರ್ನ್ ಎಕ್ಸಾಮ್ ಅಂದ್ರೆ ಅದೇ ನೀವು ಎಕ್ಸಾಮ್ ಕೊಡ್ತಾರೆ ಪರೀಕ್ಷೆ ಬರಿಯೋದು ನೀವು ಟೀಕ್ಕಿಂಗ್ ಹಾಕದ ಐವತ್ ಐವತ್ ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ
ಹಾ ಸರ್ ಫ್ರಿಸ್ಟ್ ಎಷ್ಟಿರುತ್ತೆ ಸರ್
ಏನ್ ಹೇಳಿ
ಫ್ರಿಸ್ಟ್ ಎಕ್ಸಾಮ್ ಎಷ್ಟ ಇರುತ್ತೆ ಸರ್
ಅದೇ ಐವತ್ತು ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ ನೀವು ಅಪ್ಲಿಕೇಶನ್ ಫಸ್ಟ್ ಮೊದ್ಲಿಗೆ ನೀವು ಅದಕ್ ಬೇಕಾದಂತ ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೇಕು ಆ ವೆಬ್ಸೈಟ್ ಅಲ್ಲಿ ಹೋಗಿ ಡಾಕ್ಯುಮೆಂಟು ಆಧಾರ್ ಕಾರ್ಡು ಟೆಂತ್ ಮಾರ್ಕ್ಸ್
ಹ್ಮ್
ನಿಮ್ದು ಅಂದ್ರೆ ನೀವ್ ಇಂತ ಯಾವ್ ಕ್ಯಾಟಗರಿ ಬರ್ತಿದ್ರೆ ಅದ್ರ ಸಂಬಂಧಪಟ್ಟಂತ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ
ಹೌದಾ
ಇದನ್ನೆಲ್ಲಾ ಇಟ್ಕೊಂಡ್ರೆ ನಿಮ್ಗೆ ಮೀಸಲಾತಿ ತಗಳಕೆ ಸುಲಭ ಆಯ್ತದೆ
ಹಾ
ಅಲ್ಲೂ ರಿಸರ್ವೇಷನ್ ಇರುತ್ತೆ ಪ್ರತಿಯೊಂದು ಕ್ಯಾಟಗರಿಗೂ
ಹಾ ಸರ್
ಹ್ಮ್ ನೀವ್ ಜನರಲ್ ಅಂತಂದ್ರೆ ನಿಮ್ಗೆ ರಿಸರ್ವೇಶನ್ ಕಡ್ಮಿ ಕೋಟ ಕಡಿಮೆ ಇರುತ್ತೆ
ಹಾ ಸರಿ
ಇದನ್ನೆಲ್ಲ ತಗೊಂಡು ನೀವು ಅಪ್ಲಿಕೇಶನ್ ಹಾಕ್ಬೇಕು ಮೊದ್ಲಿಗೆ ಮೊದಲಿಗೆ ಅಪ್ಲಿಕೇಶನ್ ನೀವು ಮೊಬೈಲ್ ಲಾರು ಹಾಕ್ಬೋದು ಅಥವಾ ಹ ಫೋನ್ ಅಲ್ಲಾರೂ ಹಾಕ್ಬೋದು
ಹ್ಮ ಏಡ್ರಲ್ಲಿ ಯಾವ್ದಾರ ಆಗ್ಬೋದಲ್ವ ಸರ್
ಎಡ್ರಲ್ಲಿ ಯಾವ್ದಾದಾರರು ಆಕ್ಬೋದು ಈಗ ನಿಮ್ಗೆ ಕೋಚಿಂಗ್ ಬಗ್ಗೆ ಕೇಳಿದ್ರಿ ಅಲ್ವಾ
ಹಾ ಸರ್
ಎಕ್ಸಾಮು ಎಕ್ಸಾಮ್ ಅಲ್ಲಿ ಒಂದು ಐವತ್ತು ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ ಸರ್ ನಿಮ್ಗೆ ಫಸ್ಟು
ಐವತ್ ಮಾರ್ಕ್ಸ್ಗೆ ಸರ್ ಅದ್ರಲ್ಲಿ ಯಾವ್ದ ಸಬ್ಜೆಕ್ಟ್ ಬರುತ್ತೆ ಸರ್
ಸಬ್ಜೆಕ್ಟ್ ಅಂದ್ರೆ ನಿಮ್ಗೆ ಅಲ್ಲಿ ಒಂದು ಜ‌ಕೆ ಕಂಪ್ಲೀಟ್ ಜಿ ಕೆ ಅಂತ ಇರುತ್ತೆ ಜಿ ಕೆಲ್ಲಿ ನಿಮ್ಗೆ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಸ್ ಸೈನ್ಸು
ಹ್ಮ್ ಸರ್
ಮತ್ತೆ ಸಾಮಾನ್ಯ ಜ್ಞಾನ ಅಂತ ನೀವು ಒಬ್ಬ ಟೆಂತ್ ಅಭ್ಯಥಿ ವಿದ್ಯಾರ್ಥಿಯಾಗಿ ನೀವು ಏನೇನ್ ತಿಳ್ಕೊಂಡಿರ್ಬೇಕು ಯಾವ ಲೆವೆಲ್ ಗ್ ತಿಳ್ಕೊಂಡಿರ್ಬೇಕು ಕನನ್ನ ಟೆಸ್ಟ್ ಮಾಡ್ತಾರೆ ಸರ್ ನಿಮ್ಗೆ ಆ ಸ್ಟೆಪ್ ಅಲ್ಲಿ ಅದ್ ಬಿಟ್ರೆ ರೀಸನಿಂಗು ಆಪ್ಟಿಟ್ಯೂಡ್ ಅಂತ ಇರುತ್ತೆ ರೀಸನಿಂಗ್ ಅಂತಂದ್ರೆ ತರ್ಕ ಬದ್ಧ ಕ್ವಶನ್ಗಳು ಇರ್ತವೆ ಅಲ್ಲಿ ನಿಮ್ಗೆ ಬ್ಲಡ್ ರಿಲೇಷನ್ ಅಂತ ಕೇಳ್ತಾನೆ
ಹ್ಮ್
ಹ್ಮ ಮತ್ತೆ ಇದು ಫಜಲ್ಗಳು ಇರ್ತವೆ
ಹ್ಮ್
ಅದೆಲ್ಲ ಇರ್ತವೇ ಮಾಥ್ಸ್ ಸ ಅಲ್ಲಿ ನಿಮ್ಗೆ ಪ್ರಾಫಿಟ್ ಅಂಡ್ ಲಾಸು ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಸರಳ ಬಡ್ಡಿ ಚಕ್ರಬಡ್ಡಿ
ಹಾ ಗುರ್ಗಳೆ
ಲಾಭ ನಷ್ಟ
ಹಾ ಗುರುಗಳೆ
ಅಸ ಅನುಪಾತ
ಹಾ ಗುರ್ಗಳೆ
ಮನಪ್ಪಾ ಇವತ್ತು ನಾಲ್ಕ್ ಹ ಇವತ್ತು ಅಸ್ಟೂಂದು ಎಕ್ಸಾಮ್ ಇರುತ್ತೆ ಸರ್
ಹಾ ಸರ್
ಹ್ಮ ಅದು ಬಿಟ್ರೆ ನಮ್ಮ ಇಲ್ಲಿ ಕೋಚಿಂಗ ಅಲ್ಲಿ ಎಕ್ಸಾಮ್ ರಿಟರ್ನ್ ಎಕ್ಸಾಮು ಮತ್ತೆ ಫಿಸಿಕಲ್ ಎಕ್ಸಾಮ್ ಎರಡಕ್ಕೂ ಕೋಚಿಂಗ್ ಇದೆ
ಫಿಸಿಕಲ್ ಯಾವಾಗ ಬಿಡ್ಬೋದು ಸರ್ ಅದು ಎಕ್ಸಾಮ್ ಆಗಿದೆ
ಎಕ್ಸಾಮ್ ಆದ ಒಂದು ತಿಂಗ್ಳಿಗೆಲ್ಲ ನಿಮ್ಗೆ ರಿಸಲ್ಟ್ ಗೊತ್ತಾಗತ್ತೆ
ಒಂದು ತಿಂಗಳಿಗೆಲ್ಲ ರಿಸಲ್ಟ್ ಗೊತ್ತಾಗುತ ಸರ್
ಅಂದ್ರೆ ನಿಮ್ಗೆ ಕನ್ ಸರ್ ಮತ್ತೆ ನೀವ ಎಷ್ಟು ಕೋರ್ತಾ ಇದ್ದೀರಿ ಅದ ಯಾವ್ದು ಬರಲ್ಲ ಸರ್ ನೀವ ಏನಾದ್ರು ಎಲಿಜಿಬಲ್ ಆಗಿದ್ರೆ ಒಂದು ಲೀಸ್ಟ್ ಬಿಡ್ತಾನೆ ಆ ಲೀಸ್ಟ್ ಅಲ್ಲಿ ನಿಮ್ದು ಅಡ್ಮಿಟ್ ಕಾರ್ಡ್ ನಂಬರ್ ಇರುತ್ತೆ
ಹಾ ಸರ್
ಹಾ ಇಲ್ಲಿ ನೀವ್ೇಏನ್ ಎಲಿಜಿಬಲ್ ಆಗಿಲ್ಲ ಅಂತಂದ್ರೆ ಅಲ್ಲಿ ನಿಮ್ ನಂಬರ್ ಇಲ್ಲ ಅಲ್ಲೇ ನೀವು್ ತಿಳ್ಕೋಬೇಕು ನಾನು ಎಲಿಜಿಬಲ್ ಆಗ ಆಗಿಲ್ಲ ಅಂತ ನೀವೇನಾದಾರರು ಎಲಿಜಿಬಲ್ ಆಗಿದ್ರೆ ನೆಕ್ಸ್ಟ್ ಪ್ರೋಸೆಸ್ ನಿಮ್ಗೆ ಫಿಸಿಕಲ್ ಫಿಟ್ನೆಸ್ ಚೆಕ್ ಮಾಡ್ತಾರೆ ನಿಮ್ಗೆ ಆ ಫಿಸಿಕಲ್ ಫಿಟ್ ಿಟ್ನೆಸ್ ಅಂತಂದ್ರೆ ನೀವು ಐಟು ಒನ್ ಸಿಕ್ಸ್ಟಿ ಸಿಕ್ತಿರ್ಬೇಕು ಕಡಿಮೆ ಅಂದ್ರೆ
ಹಾ ಸರಿ
ಜಾಸ್ತಿ ನೀವು ಎಷ್ಟಾರ್ ಎಸ್ಾರ್ ಇರ್ಬೋದು ಐಟ್ ತಕ್ಕಂತೆ ಐಟ್ ತಕ್ಕಂತೆ ವೇ್ಟಟ್ ಚಾ್ಟ ವೆಯ್ಟಟ್ ಚಾ್ಟ್ ಇರುತ್ತೆ ಅವ್ರೇ ಅವ ರೆಕಮೆಂಡೇಶನ್ ಡಿಪಾರ್ಟ್ಮೆಂಟ್ ಅವ್ರೇ ಒಂದ್ ಚಾರ್ಟ್ ಪ್ರಿಪೇರ್ ಮಾಡಿರ್ತಾರೆ
ಹ್ಮ
ಇಷ್ಟು ನೀನು ನೀವು ಒನ್ ಸೆವೆಂಟಿ ಐಟ್ ಇದ್ರೆ ಇಷ್ಟೇ ವೇಟ್ ಇರ್ಬೇಕು ಅನ್ನೋದೊಂದು ರೂಲ್ಸ್ ಇರುತ್ತೆ ಅವ್ರ ಹತ್ರ
ಹ
ಹಾ ರೋಲ್ಸ್ ಪ್ರಕಾರ ನಿಮ ತಗತಾರೆ ಐಟು ವೈಟು ಮತ್ತೆ ಚೆಸ್ಟು ಏಟು ಸೆಂಟಿಮೀಟರ್ ಇರ್ಬೇಕು ನಾರ್ಮಲು ಅಲ್ಲಿ ಉಬ್ಿಸ್ದಾಗ ನಿಮ್ಗೆ ಏ್ಟಿ ಸಿಕ್ಸ್ ಸೆಂಟಿಮೀಟರ್ಗೆ ಉಬ್ಬೇಕು ಇದೆಲ್ಲ ಚೆಕ್ ಮಾಡಾದ್ಮೇಲೆ ನಿಮ್ನ ರನ್ನಿಂಗ್ ಬಿಡ್ತಾರೆ ಸರ್ ರನ್ನಿಂಗು ನಿಮ್ಗೆ ಸಾವಿರದ ಆರ್ನೂರು ಮೀಟರ್ ಇರುತ್ತೆ
ಸೌರ್ದ ಆರ್ನೂರು ಮೀಟರ್ ಸರ್
ಅದು ಗ್ರೌಂಡು ಬಿಡೋ ಗ್ರೌಂಡ್ ಅಲ್ಲಿ ನಾಲ್ಕ್ು ಗ್ರೌಂಡ್ ಓಡ್ಬೇಕಾಗಿರುತ್ತೆ ನೀವು
ಹಾ ಗುರುಗಳೇ
ನಾಲ್ಕು ನಾಾನೂರು ಮೀಟ್ರದುು ನಾಲ್ಕು ರೌಂಡ್ ನೋಡ್ಬೇಕು
ಹ ಗುರುಗಳೇ
ನೀವು ಎಷ್ಟು ಬೇಗ ಹೊಡ್ತಿದ್ರ ಅದ್ರ ಮೇಲೆ ನಿಮ್ಗೆಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಮತ್ತೆ ತರ್ಡ್ ಗ್ರೂಪ್ ಅಂತ ನಿಮ್ಗೆ ರಂ ಹೆ್ ಕೊಡ್ತಾರೆ
ಹಾ ಗುರುಗಳೇ
ಬೇಗ ಟೈಮ್ ಕಡಿಮೆ ತಕೊಂಡು ಬೇಗ ಓಡಿದ್ರೆಮಗೆ ಫಸ್ಟ್ ಗ್ರೂಪ್ ಅಂತ ಕೊಡ್ತಾರೆ ಅದಕ್ಕೂ ಸ್ಕೋರ್ ಇರುತ್ತೆ ಫಸ್ಟ್ ಗ್ರೂಪ್ಗೆ ಎಷ್ಟು ಸ್ಕೋರ್ ಸೆಕೆಂಡ್ ಗ್ರೂಪ್ ಸ್ಕೋರ್ ಅಂತ ಕೊಡ್ತಾರೆ ನೀವು ನೀವು ಫಸ್ಟ್ ಎಷ್ಟ ರೂಪಲ್ಲಿ ಓಡ್ರೆ ನಿಮ್ಗೆ ಅಲ್ಲೋ ಸ್ಕೋರ್ ಜಾಸ್ತಿ ಸಿಗುತ್ತೆ
ಇಲ್ಲಾಂದ್ರೆ ಯಾವಕ್ಕ ಯಾವಾಗಡಿ ಇದು ಆಗಬಹುದು ಗುರುಗಳೇ ಒಡ್ಡಿಲ್ಲ ಅಂದ್ರೆ ಕಂಪ್ಲೀಂಟ್ ಮಾಡಿದ್ರುವೆ
ಮಾಡಿ ಓಡ್ನಿಲ್ಲ ಅಂದ್ರ ನಿಮ್ದು ಲಾಸ್ಟ್ ತರ್ಡ್ ಗ್ರೂಪ್ ಅಂತ ಸೆಲೆಕ್ಟ್ ಇದ ಮಾಡ್ತಾರೆ ಅಂದ್ರೆ ಅವರು ಕಡಿಮೆ ಅಂದ್ರೆ ಇಷ್ಟ ಟೈಮ್ಲ್ಲಿ ಓಡ್ಬೇಕು ಅನ್ನೋೊ ಒಂದು ನಿಲ್ಸಿರ್ತಾರೆ ಅಷ್ಟು ಟೈ್ ಒಳಗಡೆ ಓಡ್ರೆ ನೀವು ತರ್ಡ್ ಗ್ರೂಪ್ ಎಲಿ ಜಬಾಲ ಆಗರ್ತೀರಾ ಇಲ್ಲ ನಿಮ ಥರ್ಡ್ ಗ್ರೂಪ್ ಎಲಿಜಿಬಲ್ ಇರಲ್ಲ
ಹ ಗುರುಗಳೇ
ಹ ನೆಕ್ಸ್ಟ್ ಪ್ರೊಸೆಸ್ ನೀವು ರನ್ನಿಂಗ್ ಎಲ್ಲಾ ಕ್ಲಿಯರ್ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬಂದು ನಿ ನಿಮ್ಗೆ ಮೆಡಿಕಲ್ ಇರುತ್ತೆ
ಹಾ ಹಾ ಸರ್ ಮ ಮೆಡಿಕಲ್ ಏನ ಇರುತ್ತೆ ಸರ್ ಅಲ್ಲಿ
ನಿಮ್ಗೆ ಕಣ್ ಚೆಕ್ ಮಾಡ್ತಾರೆ ಕಲರ್ ಬ್ಲೈಂಡ್ ಇದೆಯಾ ಮತ್ತೆ ಸಿಕ್ಸ್ ಬೈ ಸಿಕ್ಸ್ ನಿಮ್ಗೆ ಕಣ್ಣು ಕರೆಕ್ ಆಗಿ ಕಾಣಿಸ್ತಿದೆಯಾ
ಹ
ನೀವೇನಾರೇ ನಿಮ್ಗೆ ಕಣ್ಣು ಕರೆಕ್ಟ್ ಆಗ ಏನಾದರು ತೊಂದ್ರ ಇದೆಯಾ ಅದು ಮತ್ತೆ ನಿಮ್ಮ ಹಾರ್ಟ್ ಈ ಹಾರ್ಟ್ ಕಿಡ್ನಿ ಲಿವರ್ ಎಲ್ಲಾ ಚೆಕ್ ಮಾಡ್ತವಿ ಎ ಟೂ ಝಡ್
ಹಾ ಗುರುಗಳೇ
ಅವ್ರ್ದ ಕಮಿಷನ್ ಅವ್ರೇ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕರ್ಸಿ ನಿಮ್ಮತ್ ಎಲ್ಲಾ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ನಿಮ್ಗೆ ಏನಾರು ತೊಂದ್ರೆ ಇದ್ದು ಅದೇನಾರರುವೆ ತಕ್ಷಣನೇ ಕ್ಯೂರ್ ಆಗಂತ ಸಮಸ್ಯೆಗಳಿದ್ರೆ ಆ ನಿಮ್ ಅವಕಾಶ ಕೊಡ್ತಾರ
ಆ ಗುರಗಳೆ
ಅಕಸ್ಮಾತ್ ನಿಮ್ ಲೈಫ್ ಟೈಮ್ ಅದು ಕ್ಯೂರ್ ಆಗಲ್ಲ ಅನ್ನೋ ಸಮಸ್ಯೆಗಳಿದ್ರೆ ನಮ್ಮಜಪಿಲ್ಲ ಅಲ್ಲೇ ನಿಮ್ಗೆ ನಿಮ್ ಹೆಲ್ತ್ ಬಗ್ಗೆ ಇರುತ್ತೆ ಹಾ ರಿಜೆಕ್ಷನ್ ಸರ್ಟಿಫಿಕೇಟ್ ಕೊಟ್ಟಿ ಕಳಿಸ್ತಾರೆ ಮನೆಗೆ
ಅಲ್ಲೇ ಕೊಟ್ಕಕಳಸ್ತಾರ ಗುರುಗಳೇ
ಅಲ್ಲೇ ಕೊಟ್ಟ ಕಳಸ್ತಾರೆ ಅಕಸ್ಮಾತ ನೀವೇನಾರುವೆ ಹ ನೀವೇನಾರ ಮೆಡಿಕಲ್ ಅಲ್ಲಿ ಎಲ್ಲಾ ಕ್ವಾ ಚೆನ್ನಾಗಿದ್ದು ಕ್ವಾಲಿಫೈ ಆದ್ರೆ
ಹ ಗುರುಗಳೇ
ಪ್ರೊಸೆಸ್ ಮತ್ತೆ ನಿಮ್ನ ಮೆರಿಟ್ ಲಿಸ್ಟ ಮೆರಿಟ್ ನಿಲ್ಲಿಸತಾನೆ ಅಂದ್ರೆ ನೀವು ತಗದಿರೋ ಸ್ಕೋರು ಮೆ ಇದ್ರಲ್ಲಿ ಫಿಸಿಕ್ ಫಿಸಿಕಲ್ ಆಗಿರ್ಬಹದು ಮತ್ತೆ ಎಕ್ಸಾಮ್ ಅಲ್ಲಿ ಆಗಿರ್ಬಹದು ಅದ್ರ ಮೇಲೆ ನಿಮ್ನ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಮೆರಿಟ್ ಲಿಸ್ಟ್ ಬುಟ್ಟಿ ಕರೀತಾರೆ ಮತ್ತೆ
ಹೌದಾ
ಆಗ ನೀವು ಹೋಗಿನಿಮ್ದು ಡಾಕ್ಯುಮೆಂಟ್ ಏನು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಕೊಟ್ಟಿರ್ತೀರ ಆ ಡಾಕ್ಯುಮೆಂಟ್ನ ನಾ ಚೆಕ್ ಮಾಡಸಬೇಕು ಆ ಡಾಕ್ಯುಮೆಂಟ್ನ ಚೆಕ್ ಮಾಡಿ ಪ್ರತಿ ಒಂದನ್ನುವೆ
ಅವರು ಆಸ್ ಪರ್ ನಿಮ್ಮ ಅಪ್ಲಿಕೇಶನ್ ಏನಿದೆ ಅದೇ ತರ ಇದಿಯಾ ಅಥವಾ ಏನಾದ್ರು ಚೇಂಜಸ್ ಇದಿಯಾ ಅದನ್ನೆಲ್ಲ ಚೆಕ್ ಮಾಡಿ
ಹ್ಮ್
ಕಟ್ ಮಾಡಿ
ತಡಿ ತಡಿ ಕಟ್ ಮಾಡಬೇಡಿ ನಾನ್ ಕಟ್ ಮಾಡ್ತೀನಿ
ನೆಕ್ಸ್ಟನಾನ್ ಮಾಡ್ತಿನಿ ಈಗ
ಮಾಡ ಒಂದ ಎರಡ ನಿಮಿಷ ಬಿಟ್ಟ ಮಾಡ